ನಮಸ್ಕಾರ ಆರಾಮಿದ್ದೀರಾ ನಾನು ಆರಾಮಿದ್ದೀನಿ.
ಹ್ಮ್ ಏನ್ ಮಾಡ್ತಿದ್ದೀರಾ.
ನಾನ ಏನ್ ಮಾಡುತಿ ದ್ದಲ್ಲ ಈಗ ಊಟ ಆಯ್ತು ಡಾಡ್ ಆಡಗತ್ತಿವಿ ನಿಮ್ದ್ ಆಯ್ತ ಊಟ ನಮ್ದು ಇವತ್ತು ಬೇಳೆ ಕೊಟ್ಟಿದ್ರು ಬಟ್. ನಂಗ ಇಷ್ಟ ಆಗಿಲ್ಲ ನಾನು ನಮ್ಮ ಮಮ್ಮಿ ಇದು ಪಿಕಲ್ ಇಟ್ಟಿದ್ಲು.
ಹ್ಮ್ ಹ್ಮ್
ಅದು ತಿಂದಿದ್ದೆ ಅದುಕ್ ಇದು ಅದನು ಮತ್ತ ಇದು ಮೊಸರು ಮಜ್ಜಿಗೆ ಕೊಟ್ಟಿದ್ರು. ಮಸಾಲ ಮಜ್ಜಿಗೆ ಅದು ಮತ ನೀವ್ ಮಾಡಿದ್ರ ಊಟ.
ಹಾ ನಂದಾಯ್ತು ಅದೇ ಅನ್ನ ಸಾಂಬಾರು.
ನ ಸಾಂಬಾರ ನೀವೇನ್ ಮಾಡೋದು.
ಕೊಂಡಿದ್ದೀನಿ ಇಂಜಿನಿಯರಿಂಗ ಓತಿದ್ದಿನಿ.
ಹೌದಾ ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೇನೆ. ಎಲ್ಲ ನೋಡಿದ್ರ ಇಂಜಿನಿಯರಿಂಗ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಅನೋರು. ಆಲ್ಮೋಸ್ಟ್ ನನ್ಗ್ ಮಾತಾದೀರ ಜೊತೆ ಎಲ್ಲಾ. ಏನಿದೆನೋ ಗೊತ್ತಿಲ್ಲ ಇಂಜಿನಿಯರಿಂಗ್ ನಲ್ಲಿ ಎಲ್ಲರೂ ಇಂಜಿನಿಯರಿಂಗ್ ಬರೋದೆ.
ಎಲ್ಲಾ ಅ ಅದಗ್ ಬಿಟ್ಟು ಬೇರೆ ಏನು ತಲೆಗೆ ಬರೋದೆ ಇಲ್ಲ ಅನ್ಕೊಂತೀನಿ ಬರಿ ಇಂಜಿಯರಿಂಗ್ಗೆ ಕೇಳಿದ್ರೆ ಬರಿ ಇಂಜಿನಿಯರಿಂಗ.
ಹೌದೌದು
ಮತ್ತೆ ನಿಮ್ ಮನೇಗ ಹೋಗಿದ್ರ.
ಇಲ್ಲ ನಾನು ಲಾಸ್ಟ್ ವೀಕ್ ಹೋಗಿದ್ದೆ ಆರಾಮ್ ತಪ್ಪಿತ ನಂದ. ಮತ್ತ ಮನಿಗ್ ಹೋಗಿದ್ದ ಆಚೆ ಒಂದ್ ವಾರ ಅಲ್ಲೆ ಇದ್ದೀನಿ ಮತ್ತೆ ಮೊನ್ನೆ ಮೊನ್ನೆ ಬಂದಿದ್ದೆ.
ಹ್ಮ
ನಿಮ್ಗ ಎಕ್ಸಾಮ್ಸ್ ಏನಾದ್ರೂ ನಡತಿದಾವ.
ಇದಾವೆ ಇಂಟ್ರನಲ್ಸ್ ಅಂತ ನಡೀತಿದೆ. ಅದು ಮುಗಿದ್ಮೇಲೆ ಮತ್ತೆ ಮತ್ತೆ ಇದು ಪರೀಕ್ಷೆಗಳು.
ಹೌದಾ
ಹ್ಮ್
ನಾನು ಪ್ರವಾಸಗ ಹೋಗಿದೆೆ ತಿರುಪತಿ ಪಾಂಡಿಚೇರಿ. ಮಂತ್ರಾಲಯ ಹಾ ಹೋಗಿದ್ದೆ ಮತ್ತೆ ಇದು ಅನ್ನಾಚಲಮ ಹೋಗಿದ್ದೆ. ತುಂಬಾ ಅಂದ್ರೆ ತಿರುಪತಿ ಇಷ್ಟ ಆಗಿದೆ ಅದು ನಮ್ ಗೆಳತಿ ಜೊತೆ ಹೋಗಿದ ದ್ದೆ ಎಂಟ ಜನ ಇರ್ತಾರ ಅವ್ರ ಜೊತೆ ಹೋಗಿದ್ದೇ ಚೆನ್ನಾಗ್ ಹೊಗಿದ.
ನಾವೆಲ್ಲೂ ಹೋಗಿಲ್ಲ ಅದೇ ಬಾಗಲಕೋಟೆ ಹೋಗಿದ್ವಿ ನಾವು ಪ್ರವಾಸಕ್ಕೆ ಅಂತ.
ಹಾ ಬಾಗಲಕೋಟೆ ಹೋಗಿರಾ.
ಹ ಬಾಗಲಕೋಟೆಗ ಹೋಗಿ ಹೋಗಿ ಅಲ್ಲಿ ಮಹಾರಾಷ್ಟ್ರ ಹೋಗಿದ್ವಿ ಅಂಬೋಲಿ ನೋಡ್ಕೊಂಡ್ ಬಂದ್
ಮಹಾರಾಷ್ಟ್ರ ಚೆನ್ನಾಗಿರ್ತತಿ ಬಿಟ್ಟಿದ್ರ ನಿಮ್ಮ ಅಮ್ಮ ಅವರು ಹೋಗಕ್ ಹಾ ಮಹಾರಾಷ್ಟ್ರ ಅಂದ ತುಂಬ ಜಾಸ್ತಿ ದೂರಲ್ಲ
ಹೇಳ್ತಾರ ನ ಜೊತೆ ಹಾಗಾಗಿ ಬಿಟ್ಟರು ಹೋಗ್ಬ ಅಂತ ಅದ್ರಲ್ಲೂ ನಾವು ಮನೆ ಅಂದ್ರೆ ನನ್ ಒಬ್ ಒಬ್ಳ ಗೆಳತಿ ಮನೆಗ್ ಹೋಗಿ ಅಲ್ಲಿಂದ ಮತ್ತೆ ಆ ಬೇರೆ ಬೇರೆ ಜಾಗಳಿಗೆ ಹೋಗ್ ಬಂದ್ವಿ
ಹೌದಾ ಹಂಗಾದ್ರೆ ಚೆನ್ನಾಗಿರ್ತತ್ ಬಿಡ್ರಿ ಅಂದ್ರ ಯಾರಾದ್ರೂ ಗೆಳತಿಯರ ಮನೆಲಿ ಒಂದು ಎಕ್ಸ್ಪೆನ್ಸನು ಆಗಲ್ಲ ಆ ಮನಗ ಏನ್ ಪೇ ಮಾಡದಿರಲ್ಲ ಊಟ ಲ್ಲ ಚನ್ನಾಗಿ
ಹ್ಮ್ ಚೆನ್ನಾಗಿರುತ್ತೆ ಊಟ ವ್ಯವಸ್ಥೆ ಇರುತ್ತೆ ಮಲ್ಗೋಕು ಆಗುತ್ತೆ ಬರಿ ಅಲ್ಲಿಂದಾನೇ ಬೆಳಗ್ಗೆ ಹೋಗೋದು ಬರೋದು ಹೋಗೋದು ಬರೋದೇ ಇರುತ್ತಲ್ಲ ಹಾಗಾಗಿ ಹೋದ್ವಿ ಹ್ಮ್
ಹ್ಮ್ ಮತ್ತೆ ಎಲ್ಲಿಗದ್ರು ಹೋಗ್ಬೇಕಂತ ಅನ್ಕೊತಿದ್ದೀರಾ ಎಲ್ಲಿಗೆ ಹೋಗ್ಬೇಕಂತ ಅನ್ಕೊಂಡಿದೀರಿ ಅಂದ್ರೆ ನಿಲ್ ಮತ್ತೆ ಹೇಳಿರಾ ಮನೆಯಲ್ಲಿ
ಹಾ ಮನೇಲಿ ಹೇಳಿದೆ ಹೋಗ್ಬಾ ಅಂತ ಅಂದ್ರು ಪರ ಅಂದ್ರೆ ಆ ಹೋಗ್ಬ ಅಂತ ಅಂದ್ರು
ಹೌದಾ ಹ್ಮ್
ಆದ್ರೆ ಇನ್ನ ಪರೀಕ್ಷೆ ಮುಗಿಬೇಕು ಅಲ್ವಾ
ಹೌದು ಪರೀಕ್ಷೆ ಮುಗಿಯಕ್ಕೆ ಎರಡ್ ತಿಂಗ್ಗಳು ಇರ ಅಂತ ಹೇಳಿದ್ರು ನಾನ ಒಬ್ಬ್ರ ಜೊತೆ ಮಾತಾಡುದು ನಮ್ ಗೊತ್ ಇಂಜಿನಿಯರಿಂಗ್ ಮಾಡ್ತಿದಾರ ಅವ್ರು ಇನ್ನ ಜುಲೈ ಮುಗಿತತಿ ನಮ್ ಪರೀಕ್ಷೆ ಯಲ್ಲ ಆಗ್ತಾನೆ ಎಲ್ಲಿಗ್ ಹೋಗಕ್ ಇಲ್ಲ ನಮಗೆ ಇಲ್ಲೇ ಸಾಯ್ಬೇಕು ಮೂವಿ ನೋಡು ಕು ಆಗ್ತಿಲ್ಲ ನಮ್ಗಂತು ಸ್ವಲ್ಪ ಹೇಳಿದ್ರು
ಹೌದಾ
ಮೂವಿಸ್ ಏನಾದ್ರು ನೋಡಿದೀರ ನೀವು
ಟು ಬಂದಾಗಿಂದ ಯಾವ್ ಮೂವಿಗಳ್ ನೋಡೇ ಇಲ್ಲ ನಾನು
ಹೌದಾ ಇದು ಪೆದ್ ಮೂವಿ ಅಂತ ಬಂದು ರಾಮಜರು ಅದು ಫುಲ್ ಹೈಲೈಟ್ ಆಗಿದೆ ಅಂತ ಹೇಳತಿದರೆ ನಾನ್ ನೋಡ್ಬೇಕಂದಂತ ಥಿಯೇಟರ್ಗೆ ಹೋಗ್ಬೇಕ ಅಂತ ಅನ್ಕೊತಿದ್ದೆ ಬಟ್ ಯಾರು ಇಲ್ಲ ಅದಂದು ನಮಗೂ ಎಕ್ಸಾಮ್ಸ್ ನಡಿತಿದೆ ಅಲ್ಲ
ಯ ಯಾವುದು ಯಾವ್ ಮೂವಿ ತಾವು ಮೂ
ಎರಡ್ ಮೂರ್ ದಿನ ಅಷ್ಟೇ ಆಗೈತಿ ರಿಲೀಸ್ ಆಗಿ ಅದು
ಹ್ಮ್ ಮತ್ತೆ ಏನ್ ಊಟ ಅಡ್ಗೆ ಇಷ್ಟ ನಿಮ್ಗೆ
ನನಗ್ ಅಡಗಿನಲ್ಲಿ ದೋಸೆ ಅಂದ್ರೆ ತುಂಬಾ ಇಷ್ಟ ಒಂದ್ ಎತ್ತೇಳಿಲ್ಲಗೆ ಮತ್ತೆ ಇನ್ನು ಊಟನಲ್ಲ ಅಂದ್ರೆ ಇದು ಚಿಕನ್ ರೊಟ್ಟಿ ಚಿಕನ್ ಮತ್ತೆ ಇದು ಮಟನ್ ಮೀನು ನಮ್ಮ್ ಮನೇಲ್ ಮಾಡ್ತರ್ ನನಗ್ ಮಾಡಕ್ ಬರಲ್ಲ ನನಗ್ ಸ್ವಲ್ಪ ಸ್ವಲ್ಪ ಬರ್ತೈತೆ ಅಷ್ಟೆ ಅಡುಗೆ ಮ್ಯಾಗಿ ದೋಸಾ ಇಂತವ್ ರೈಸ್ ಐಟಮ್ಸ ಅಂದ್ರೆ ಇಲ್ಲ ಅಷ್ಟ ಅಷ್ಟೆ ನಿಮಗ್ ಮಾಡಕ್ ಬತ್ತೈತ
ನಂಗು ನಂಗ್ ಬರುತ್ತೇರಿ ಅದೇ ಸಾಂಬಾರು ಪಲ್ಯಗಳು ಮಾಡ್ತೀನಿ ಮತ್ತೆ ಅನ್ನ ಮಾಡ್ತ
ಪಲ್ಯನೂ ಮಾಡಕ್ ಬರ್ತತಾ
ಹಾ ಬರುತ್ತೆ ಬರಿ ಆದ್ರೆ ಇಗ ರೊಟ್ಟಿ ಮತ್ತೆ ಚಪಾತಿನೇ ಇನ್ನ ಮಾಡಕ್ ಬರಲ್ಲ ಚಪಾತಿ ಮಾಡ್ತೀನಿ ಆದ್ರೆ ಅದು ನಕ್ಷೆಗಳು ಆಗುತ್ತೆ ಬೇರೆ ಬೇರೆ ಇದ್ರಲ್ಲಿ ಹೋಗುತ್ತೆ ಹ್ಮ್ ಅದಿಕ್ಕೆ ಈ ಸಲ ಹೇಗು ರಜಾ ಜಾಸ್ತಿ ಇದೆ ಅಂತ ಹೇಳಿದ್ರೆಲ್ಲಾ ನೋಡ್ಬೇಕು ಈ ಸುಟ್ಟಿಯಲ್ಲಿ ಕಲಿಬೇಕು ಅನ್ಕೊಂಡಿದಿನಿ
ಇಲ್ಲಿ ಸುಟ್ಟ ಎರಡು ತಿಂಗಳು ಕೊಡ್ತಾರ ಅಂತ ಹೇಳಿದ್ರು ಬೇರೆ ಕಾಲೇಜಿಗೆ ಆಲ್ರೆಡಿ ಫಸ್ಟ್ ಇಯರ್ ಅವ್ರಗ ಆಲ್ರೆಡಿ ಸುಟ್ಟಿ ಕೊಟ್ಟಿದ್ರು ಆಟೋನಮಸ್ಗ ಎರಡ್ ತಿಂಗ್ಗಳು ಕೊಟ್ಟರು ನನ್ ತಮ್ಮ ಇದ್ದೇನೆ ಫುಲ್ ಎಂಜಾಯ್ ಮಾಡ್ತಿದ್ದೇನೆ ಅಲ್ಲಿ ಅವರು ನನ್ಗ್ ಬಿಟ್ಟು ತಿರುಪತಿ ಹ ಅವರು ನನ್ ಬಿಟ್ಟು ತಿರುಪತಿ ಹೋಗ್ತಾರ ಅಂತ ಹೇತಿದಾರ ಕಾಾಲ ಹಚ್ಚಿದ್ ನವ್ನು ಬೇಜಾರಗ್ತತಲ್ಲ ಎಲ್ಲ ಹೋಗಿದ್ರೆ ಒಟ್ಟಿಗೆ ಕಸಿನ್ಸ್ ಜೋಡಿ ಚೆನ್ನಾಗಿರ್ತತಿ ನನಗ್ ಹೋಗೋಕ ಇಲ್ಲ ಬಟ್ ಅವ್ರು ಹೋಗೇ ಕಾಂತ ಇದ್ದಾರ ನೋಡ್ಬೇಕು ನಾನು ಎಲ್ಲಿಗಾದ ಅವ್ರು ಹೋಗ್ತಿದಾರಂತ ನಾನ್ ಎ ಹೋಗ್ಲ ಬಂತ ನಾನು ಹೋಗ್ಬೇಕ ಟ್ರೈ ಮಾಡ್ ಮ ನಲ್ಲಿಗ್ ಹೋಗ್ಬೇಕಕ್ ಏನೋ ಗೊತ್ತಿಲ್ಲ ನಮ್ ಗೆಳೆತಿರೆ ಹೇಳಿದ್ರು ಹೋಗೋಣ ಅಂತ
ಹ್ಮ್ ಹ್ಮ್
ಹ್ಮ್
ಹತ್ತು ದಿನ ಸುಟ್ಟಿ ಇರುತ್ತಲ್ಲ ಹೋಗ್ ಬನ್ರಿ ಎಲ್ಲಾದ್ರೂ ಮನೇಲಿ ಇದ್ದು ಇದ್ದು ಸಾಕಾಗತ್ತೆ
ಜನ ಈ ಎಕ್ಸಾಮ್ಸ್ಗಂದ್ರೆ ಫುಲ್ಲ್ಲಿ ಬರ್ತಿದ್ದಾರೆ ತುಂಬಾ ಕಷ್ಟ ಇದೆ ಎಕ್ಸಾಮ್ಸ್
ಹ್ಮ್
ಇವತ್ ಎಕ್ಸಾಮ್ ಬರ್ದಿದೆ ಫಸ್ಟ್ ಮಾರ್ನಿಂಗ್ ಸೆಷನ್ ಚೆನ್ನಾಗಗಿದೆ ನಮ್ದು ಬಟ್ ಆಫ್ಟರ್ನೂನ್ ಸೆಷನ್ ಡಿಫ್ರಂಟ್ ಇದೆ ಪೇಪರ್ ಚೇಂಜ್ ಮಾಡ್ಕೊಟ್ಟಿದ್ರು ಫುಲ್ ಟಫ್ ಇದೆ ನಿಮ
ಹೌದಾ ಆಗಿತ್ತು ನಮ್ಗೂ ಇವತ್ತು ಇಂಟರ್ನಲ್ಸ ಇ ತುರಿಯ ನಮ್ದು ಮಧ್ಯಾಹ್ನದ್ ಪೇಪರ್ ಚೆನ್ನಾಗಿತ್ತು ಬೆಳಿಗ್ಗೆದುು ಚೆನ್ನಾಗಿತ್ತು
ನಮೇ ಮಧ್ಯಾಹ್ನ ವೇಪರ್ ಪೂರ ಫ ಕೊಟ್ಟ್ರರು ಅದೇ ಕೊಡ್ತ ಅಂತ ಕೇಳಕ್ ಹೋಗಿದ್ರೆ ನೀವು ಓದ್ಕೋಬೇಕಮ್ಮ ಅಂತವ ನಮ್ಗೆ ಹೇಳಿದ್ರ ಮ್ಯಾಮ್ ಬಂದು ಕಪ್ಪಳಕ್ ನಾಕ ಹಾಕ್ಬೇಕ ಕೇಳಿದೀವಿ ನಾವು ಮ್ಯಾಮ್ ಪೂರ ಬೇರೆ ಕ್ವಶನ್ಸ್ ಕೊಟ್ಟಿದ್ರರಲ್ಲ ನೀವು ಇದನ್ ಕೊಟ್ಟ ಕೇಳಕ್ ಹೋಗಿದೆ ನೀವು ಕ್ವನ್ಂದು ಕ್ವನ್ ಕೋಬೇಕಮ್ಮ ನೀವು ಇಂಪಾರ್ಟೆಂಟ್ ಕ್ವಶನ್ಸ್ ಮೇ ಟಿಪೆ ಆಗ್ಬಾರ್ದಮ್ಮ ನಮಗೆ ರಿವರ್ಸ್ ಮಾತಾಡ್ತಿದವ್ಲ್ಲ ಇನ್ನೊನ್ ಮಾತಾಡ್ಬೇಕ ಮ್ಯಾಮ್ ಜೊತೆ ಸುಮ್ನೆ ಇದ್ದೀವಿ
ಮತ್ತೆ ಏನು ಹೇಳಿಲ್ವಾ ಅವರಷ್ಟೇನಾ ಈಗ ಮತ್ತೆ ಮಸ್ಕ್ ಬರ್ಲಿಲ್ಲ ಅಂದ್ರ ಏನ್ ಮಾಡುದು
ಏನು ಗೊತ್ತಿಲ್ಲ ಅದೊಂದು ಯ್ಯ ಟ ಯಾವರೇಜ್ ಬೇಕೇ ಬೇಕು ನಮೀಗ ಕಂಪಲ್ಸರಿ ಆಗ ಅದು ನೋಡ ಟ್ರೈ ಮಾಡಿದ್ದ ಬಟ್ ಹಾಗೆ ಇಲ್ಲ ಅದೊಂದು ನಮ ಕ್ಲಾಸ್ ನಲ್ಲಿ ಐದೇ ಇದ ಜನ ಆ ಸಬ್ಜೆಕ್ಟ್ ಇರೋರು ಇನ್ನೆಲ್ಲಾ ಇಪ್ಪತ್ತು ಜನ ಅದನಲ್ಲಿ ಇಬ್ಬರು ಚೆನ್ನ್ ಹಓದಲ್ಲ ಇ ಮೂವಾರ ಇದ್ವಿ ಚೆನ್ನಾಗೋದ್ರು ಅವ್ನ್ ಫಸ್ಟ್ ಆದಿತ್ಯ ಅಂತ ಒಬ್ಬ ಇದ್ದಾನ ಅವನ್ ಫಸ್ಟಿಗೆ ಬುಕ್ಲೆಟ್ ಕೊಟ್ಟ ಹೋಗಿದ್ದ ಮತ್ತೆ ಇನೊಂದು ಜಾಸ್ತಿ ಟಫೆ ಹ್ಮ್ ಕ್ವಶನ್ ಪೇಪರ್ ನೋಡ್ತಾಕ್ಷ ಅನ್ಸತ್ತು ಇದಕ್ಕಪ್ಪಾ ನಾವು ಈ ಎಕ್ಸಾಮ್ ಅಟೆಂಡ್ ಆಗ ಬಂದಿವವಿ ಪೇಪರ್ ಕೊಟ್ಟೋಗ್ ಹೋಗ್ಬ ಬಿಡ್ಬೇಕ ಅಂತ ಅನ್ಸು ಬಟ್ ಅವರೇಜ್ ಬೇಕಂತ ಏನೋ ಕತಿ ಬರ್ದಿದೆ
ಹೌದು ಕೊಡ್ಲೇ ಬೇಕಾಗುತ್ತೆ ಅವರು
ಹಾ ಹೌದು
ಮತ್ತೆ ಮತ್ತೆ ಮುಂದೆ ಯಾವ ಪರೀಕ್ಷೆ ಇದೆ ನಿಮ್ ಮತ್ತೆ
ನಮೀಗ ನಾಳೆ ಇಲ್ಲ ನಾಡ್ದಿದೆ ಅಂದೆ ನಾಳೆ ಬೇರೆ ಎಕ್ಸಾಮ ಇ
ಹ್ಮ್
ಹ್ಮ್
ಇನ್ನು ಎಷ್ಟ ಇದಾವೆ ಒಂದೆ ಟೆಸ್ಟ್ ತರ ನಿಮ್ಗೆ
ಇನ್ನ ನಮ್ಗ ಮೂರವ ಒಟ್ಟು ಎಕ್ಸಾಮ್ಸ್ ಅಷ್ಟೇ ಅದಂದ್ರೆ ನಮಗ ಒಂದು ಸರ್ ಬಿಟ್ಟ ಹೋಗ್ತಾರಂತ ಸ್ವಲ್ಪ ಮುಂಚೆ ಮಾಡಿದ್ರು ಎಕ್ಸಾಮ್
ಹೌದಾ
ಮಾರ್ಕ್ಸ್ ನೋ ಗೊತ್ತಿಲ್ಲ ನಮಗ ಸೊ ಇನ್ನ ನಮಗಷ್ಟ
ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹ ಹಲೋ